ಹಲೋ ಅಲ್ಲ ಹೇಳ್ಬೇಕಾಯ್ತು ಸ್ಟ್ ತಾಳಾ ನಮ್ಮ ಜಾಸ್ತಿ
ಅಲ್ಲನ್ ಎಷ್ಟ ತಿಳ್ಿಗಳಿಂದ ಅಚ್ಚಿ ಅಂತ ಬಂದ ತಳ್ಕ ಮ ನಂದಿ ಕ ಮನ್ಯಾಗ ನಡೋ್ದಿ ಕಡ ಯಾವ್ದ ಕೆಲಸ ನಡಕು ಅಂತ ಅದ್ರ ಮಾತಾಡೋಕ ನದಕ್ಕೆ ಹೇಳೋಕ ಹ ನೀರ ಅಂತ ಗುಳ ಕಡೆ ಬಂದಾಗ ಅಚ್ಚಿರಯತ
ಕೆಲ್ಸ ಕೆಲ್ಸ ನಡದ
ಅದು ಪ್ಲಾಸ್ಟಿಕ್ ಮಾಡ ಅಂತ ಕೇಳಳ್ಬೇಕ ಅನ್ಕು ಹಗ ಕೇಳಕಂತಡೆನ ಮನೆ ಮುಂದಕ್ಕೆ ಗೇಟ್ ಮಾಡಕ್ಕೆ
ದಕ ಹ
ಅದ್ರದಕ್ಕೆ ಎಲ್ಲ ನ ನಾ ಹೇಳೋದು ಕೇಳವಲ್ಲಿ ಮಾರ ನೀನು ನೀನು ನೀನು ಅಂತ ಅರ್ಜೆಂಟ್ ಮಾಡೋಕ್ಕೆೊಂದು ಎಲ್ಲ ಅಷ್ಟಕ್ಕೆ ಬಾರ ನ ಚಲ್
ಅರ್ಜೆಂಟ್ ಅ ಸ್ವಲ್ ನಿಂತ್ುಡ್ಬೇಕ ಅಲ್ಲಿಗೆ ನಿಂದ ತಾಳಪ್ಪ ಹಚ್ ಕಟ್ಟ ನಿಂತು ಬಿಡೋ ನಾನು
ನೀ ಕೇಳಿದೆ ಇಲ್ಲ ನಾನು ಹೇಳೇನೆ ಹೇಳನಿ ಇಲ್ಲ ಅಷ್ಟೊತ್ತ ಇಲ್ಲ ಅಂತ ಹೇಳಕೊೇಿ
ಕ ಹೋಂದ ನಾಳಿಿಗೆಗೆ್ಿಿದ ಅಂದೆ
ರರ ಅಂತ ಅದೇಂತ ಬಂದ್ಬುಡ ಒಂದ್ ಬರಕೊತಾನ
ಹ್ಮ
ಯಾರು ಮುಂದೆ ಈಗಣ ಮುಂದೆ
ಆಯತು ನುಪ ಆಸಕ
ಏನನ್ನ ಹೆಂಗೇನು
ಹೇಗಲ್ಲಿ ಮವು
ನಾಷ್ಟ ನಾಷ್ಟ ಎಲ್ಲ ಇದು ಕಾಂಪೌಂಡ್ ಮಾಡೋದು ಮಾತಾಡ ಕಾಂಪೌಂಡ್ ಪ್ಲಾಸ್ಟಿಕ್ ಮಾಡೋದು
ಹ
ನ್ ಶರ್ಮ ನಡಿದ್ರೆ ಅದ ಹ ಬರ್ತಲ್ಲ ಕೇಳೋ ಅಂತ ಹಚ್ಚಿದ್ರ ಮನ್ಯಾಗ ಕೇಳಿದ್ರೆ ಯಾವ ತನಿಗೆ ಹೊಲ ಅದು ಹೊಲ ಮಾಡ್ಬೇಕತಾವಲಲ್ಲ ನಾವವುಪ್ಪ ಅತ ನು ಮಾಡೇಡ ಶರ್ಮಚ್ಚಿದ್ದನ್ಯ ಹಾಗೇ ಹಾಗೇ ಕಟ್ಟಾಯಯ್ತಲ್ಲ
ಯಾರಗ ನನಗೆ ಅೂಡ
ಅನಗಚಿತ್ ಅಗಚಿದ ಬರ್ತಾ ಇಲ್ಲ ಅಂತ
ಹಾ
ಕೇಳಿದೆಯಾ ಕೇಳಪ ಕೇಳ ಯಾಕ ಮಾಡ ಮಾಡಡ
ಚ ಕೊಟ್ಟಲ್ಲಯ
ಹೆಂಗ್ ಮಾಡಡ ಮೇಡ ಹೇಳ ಕೇಳ್ತ
ಅಮಶರ್ಮಿ ಶರ್ಮ ನಂತ
ಶರ್ಮ ಏನೇ ಹೇಳಿಲ್ಲ ನಾ ಅಕ್ಕ ಯಾರ ಹಚ್ಚೇರಪ್ಪಿನಗೆ ನಿನ್ ಜೆನೆ ಮಾತಾಡ
ಹ್ಯ್ ಶರ್ಮ ಹೋದ್ರೋ ಅಂದ್ರ
ಅದೇ ಏನ್ ಮಾಡಬೇಕ ಇ ನೋಡ
ಹೌತ ಒಬ್ಬಣತನಲ್ಲೇ
ಆತನ ನಾನಗೆ ಒಳ್ಳೇ ಇದ ನನ್ನ ಮದೆ ಏನ್ ಮಾಡೋದ ನ್ ಸಾಯದೊ ಒಂದು ಬೈಕ ನನ್ಗೆ ಅಷ್ಟನ್
ಮನ ಸುದ್ದ ಮನೆಗೆನು ತಷ ಮಾತಾಡ್ತಾರಪ್ಪ
ಅದಕ್ಕೆೇ ನ ಸಾಯಿ ಬಕಂತ
ಹ ತಾಶ್ಮ ಶರ್ಮಿನ ಹೇಳಿದ ಅವ
ಅದೇ ಹೇಳ್ಬೇಕು ನೀ
ಅಲ್ಲ ಶರಮ ನೀ ಓಪನ್ಣ ಮುಂದ ಬರ ಬರತಾನ ಬುಕ್ನು
ಗಕಕ ಈ ಕಡೆ ಮೈಷ ಅದ ಮತ್ತ ಇಡ ಅನ್ನೋದ ಯಾರ್ ಯಾರ್ ಮಾಡ್ತಾರೆ ಯಾರು ಈ ಕಡೆ ಬೈಷ್ ಈ ಕಡೆ ಏ ಅ್ರ ಹೆಂಗ ಅ
ಹಂಗಲ್ಲಂಗ ಶರ್ಮ ನೆಚ್ಚಲ್ ಅಳಚದಾನ ಹಾ ನವತ್ತು ಹೇಳದೆ ಹ ಮಯ್ಯ ಅವ್ರ ಮಾಮ ಅವ್ರ ಭತ್ರತ ಇಬ್ರಾ
ಹ್ಮ್
ಅತ್ ಒಂದ್ಸಲ ಗೊಪ್ಪಗಿದ ಅಷ್ಟಗ
ಹ್ಮ್ ಈಗ್ ನೋಡಿದ್ರೆ ನಾ ಆಮಂದ ನಿನ್ನನ್ನ ಮಾಮಂದು ಜಗಳ ಮಾಡಿದರೆೆ ಆಯ್ತು ಇವ ಹಿಂಗಾಯಯ್ತು ನಾನು ಅಡ ಬರ ದನಾಮ ಬ್ಯಾಡ ಅಂತ ಅದು ಮನೆಸೊಬ್ಬ ನಮ್ಮ ಮಾ ನಮ್ಮ ಮನೆಗೆ ಬಂದಿರೋಕ್ಕತ್ತಲಲ
ಹಾ
ನಿಮ್ಮ ನಿಮ್ಮ ಮಕ್ಕಳಿಗೆ ನೀವು ನೋಡ್ಕಿಂಗೆ ನಿಮ್ಮ ತಾಯಿ ನೀವು ನೋಡಕ ಹಿಗೆಲ್ಲ ನಂಬದಲ್ಲ ನಾವು ನೋಡಿಕೆ ಅಂದೆ ನಾವೇ ಒಳ್ಳೇದ್ ಕೇಟ್ಟಿದ್ರೆ ಮತ್ತೆ ನಮ್ಗೆ ಒ ಮಾತ ಅಂತ ಜಗಳಿಂದ ಬಂದ್.
ಎಲ್ಲ ಅಷ್ಟು ನಿಂತು ಮಾಡಿದ್ದ ಎಲ್ಲ ಮಾಡಿದ. ಒಂದ್ತ ಅಂತ್ ಎಲ್ಲಷ್ಟ ಮಾಡಿದಕ ಒಂದ್ ಮಾತ್ ಅನ್ಸಬೇಕಂತ ನಾವ ಶಿಟ್ಟೆಗೆ ಬಂದ. ಆಯ್ತ್ ನೀವ ನಮ್ಮ ಮನವಿ ಬರ್ಬೇಡ್ರ ನಾ ನೀವ ಮನೆ ಬರ್ಲ್ಲ ಅಂತ ಅಂದ್ಲ.
ಏದ್ ಮೂವರಿಗ.
ಮೂವಗ ಶೇರ್ಷೆ ಬೈತಾಳ ನಮ್ಮಐತೇ ದೊಡ್ಡ ಹತ್ನಿಂದ ನೀನತ್ತು ಎಲ್ಲ ಅಷ್ಟು ಆಗದು. ಏನೇನ ಆಗ್ಲಿ ತಾನ ಯಾವ್ದ್ ಒಳ್ಳೇದ ಕೆಟ್ಟದ ಅಂತ ಹೇಳ ಎಲ್ಲ. ನೀವ ಹೇಳ್ರಿ ನೀವ್ ಹೇಳ್ರಿ ಅಂತಾನ ನಾವ ಏನ್ ಹೇಳಿದ್ರಿ ಕೆಟ್ಟದದೆ. ಕೆಟ್ಟ್ರ ನಾವಾಗಿಬಿಡ್ತೇವಿ ನಾನ ಹೇಳಿಕ ಇಷ್ಟ ಹಂಗಾಗಿ ನಮ್ಮ ಶೆಟ್ಟಗೆರಿದ.
ಹ್ಮ್ ಹ್ಮ್.
ಇದು ನೋಡದ್ನೋಣ.
ಆಯ್ತಾ ಶರಮ್ಗೆಂತ ಹೇಳ.
ಹ್ಮ್.
ಆಮೇಲೆ ಮನೆ ನಮ್ಮ ಮಾಮ್ಮ ಮಾಮಿನ ಸಬ್ ಜಾಗ ಮಾಮ ನಂಬುದು. ನೀ ಹೋಗಿ ನೋಡಮ ನಮ ಬರಗಾದ ಚಲೋ ತ ಬರತ್ತ ಅಂತ ನೋಡಮ. ಮತ್ತೆಂತ ಗೊತ್ತದಬ್ಬತ ಆಗಲ್ ಮತ್ತೆ.
ಹಾಂಗೆ ಅದ್
ಹ್ಮ್.
ನಾನ್ ಏನ ಬೆಂಗಳೂರ್ ಗೆ ಹೆಚ್ಚಳ್ತಲ್ಲ ದ್ದೋಟ್ ಅದ್
ಎಲ್ಲ ಮಳ ಸುದಿಲ್ಲ ಮ ಒಂದ ಹೆಂಗ್ ಮತ್ ಈಂಗ ಮಾಡ್ತಾರಪ್ಪ
ನಾನೇ ಸುತ್ತಿಲ್ಲ ನಮ್ಮನೆಗೆ.
ಏನು.
ನಾನೇ ಶುದ್ದಿಲ್ ನಾನ್ ಶುದ್ದಿದುರ್ ಹಿಂಗಾಕಾಯತೀನಿ.
ಶುದ್ದಿದ್ ರಪ್ಪ.
ನಾನ್ ಶುದ್ದಿಲ್ಲಾ ಇಲ್ಲದಕ್ಕೆ ನಮ್ಮ ಅನ್ನ್ ಮಾಡಿಕೋ ಹೊಂಟ್.
ಆತ ಕಾಮನು.
ಶರ್ಮಗ್.
ಮತ್ತೆ ಏನ್ ಮಾಡಕ ನಬೇಕ ಅಂತಾನ ಸಲ್ಕಿದಿಲ್. ನಂದ ನನ್ ಊರ್ ಬಿಟ್ಟು ಅಂದ ಏನಂಗ ಆಗಿತ್ತು. ಹೆಂಗ್ ಮಾಡಿದಿದ್ದಾರೆ ನಾನು ಮಾಡ.
ಈ ಶರಮ್ ಬರಿ ಹೋಗಕ ಬೇಡತ್ರತ್ರ ನಿಂಗ ಹಾ.
ಣ ಏನು ಮಾಡ್ತಾರೆ ಗವತ್ತಾನೇ ಇನ್.
ಆತ್ ಹೆಂಗ ಮಾಡ್ತಾನ
ಹೆ ಅದ ಶರ್ಮಂದ ನನ್ನಿಂದ ಅವ ಹೋಗ್ ನಿಂತ ಹೋಗೋದು ನಿರೆ ಆದಂಗ ಹಾಕ.
ಅದಲ್ಲ ಶರಂಭ ಈಗ ಒ ಯ ಶರಭ ಹೋಗ ಬಡತ್ತ ಮಪ್ಪಿಗ.
ನನ್ ಉಪಾಯನ ಎಂತಲ್ಲ ಶರ್ಮ್ ಹ
ಹ್ಮ್.
ದ ಇ ಹೊಲದ ಹೊಲ ಮಾಡಿಕ ಹೊಲ ಅದ ಹೊಲ ನೋಡಿಕ ಅಂತ ಅಂತನ್.
ಹಾ ಹಾ.
ನಮ್ಮ ಏನಂತ ಇಲ್ಲಿ ಏನ ಕೆಲಸ ಹುಕ ಅಂತ ನಮ್ಮ. ಅದನ್ನ ಹುಡ್ಕಲ್ಲ ಹುಡಕೇರಿ ಎಂತತ ಹುಡ್ಕಂಬರ್ತನ್.
ನಡರ್ ನಡರ್ ಮಾರ್ಕೆಟಿಂಗ.
ಬಳೆ ಮಕ್ಳ್ರು ಬಿಡ ಅವನು ಅವ್ರದ್ದೇನು ಹೇಳೋದು. ಹಗ ಕಳದಕ್ಕೆ ಕೆಲ್ಸ ಅಂದ್ರೆ ಇ ಹೊಡೆಯಂಗ ಆಗಬಿಟ್ಟದೆ ಆ ತರಕಾಲ.
ಲ್
ಅಲ್ಲ ಸಹ
ಇಲ್ಲ ಮೊಡಕಾವ
ಹ್ಮ್ ಏನ್ ಮಾಡ ನೋಡಿ್ರ ಶರ್ಮಗ ನನ್ನಂದ ಒಂದು ಹೋಗದು ಕೂಡ ನಿಲ್ತಂಗ ಈಗ ನಾ ಒಂದು ಡಿ ಕಲಿಯ ಆಗಿ ಬರಕ್ಕಾಗಲ್ಲ ತಗೊಂಡ್ ಬಿಿಡಕ್ ಇಲ್ಲಾಂದ್ರೆ ನೋಡಮ್ಮ ಅಂತಂದ್ರೆ ನನ್ ಮ್ಯಾಗ ಆಯಟ್ಟ ಬತಂಗದ್ದು
ಹ್ಮ
ನೀ ಶರ್ಮ ಹೋಗಿ ಎಲ್ಲಪ್ಪನ ಬರಕ ಅಂತಂದಡೈರೆಂ ಇಲ್ಲಾಂದ್ರೆ ಮ ನ ಭಾರತ ಮತ್ತೆ ಅದು ನಾ ಬರಲ್ಲದು ಮತ್ತೆ ಏನ ಆಗ್ ಯಾಕ ಇಲ್ಲಪ್ಪ ಆಗಲ್ಲ ಮನ ಸ್ ನಾವು ಕಸ ವಡ್ರ ಬರ ಬಡ ಬುಡವಾಡ್ರಡ ಅಷ್ಟೇ
ಅದ ನೀವು ಹಪ್ಪ ಅಂತಂತರ ಅವನಿಗೆ
ಹ
ನೀ ಹಪ ಮನ್ಯಾಗ ಎಕ್ಕಿರ್ಗ್ರಾಗ ಮಾಂಗ ಜಾಳಗವ
ಹ್ಮ್
ನೀವು ಓ ನೋಡ ಮಂತನ್ ಮಾಡೋಡ ಮಗ ಗೊತ್ತತಿ ಪಾಪ
ಹ್ಮ್ ಹಂಗ ಹೇಳೇಡ
ಅ್ ಏನ್ ಮಾಡಕ್ ಬರ್ಲ್ಲ
ಬಸ್ಟ್ಯಾಂಡ್ ಬಾಂತ
ಬಾರಲ್ಲಪ್ಪಾ ಮಾಡ ನ ಎಡುಷ ಬರ್ ಮೂರ್ ತಿಂಗು ಒ ಚಾರ್ಟ್ಟರ್ ಹತ ನಪ ಸಮಲ್ಲ ಬುಟ್ಟಕ್ಕೆಣಾನ ಹ್ಮ
ನಮ ನಲ್ಲ ಸಹಕಾರಿವಾಗಿ ಆಯಕಬಟ್ಟೆ ನಾನು ಹ್ಮ
ಪೇಟ ಮದ ಆಯ್ತಾ
ನಿಂದಿನಟ ಕಡದು ಹಾಕಿದ್ದ ನ ಅಂತ
ನ ಟೈಂಬಲ್ಲಣ
ಎಲ್ಲ ಆಯ್ಕಲ್ಲ
ಹ್ಮ್ ಹ್ಮ್
ಸೊೆಷ್ಟ ಬುಡ್ಡ ಬಡ್ ಗಡ
ಹ್ಮ್ ಹ್ಮ್ ಈ ನ ಅದೇ ನಾಯ್ಕಲ್ ಕನ್ ಮಾಡಿದ್ದೇ ಇನು
ಬಂದಿ ಮಚೆ ರಾತ್ಗೆ ನಮ್ಮ್ಯಿ ದವಬ ಅಂತ
ಜೋಗಂತ
ಆಕೆಗ ಹೆ ತಿನ್ನ ಹೋಗೋಣ ಒಂದು ಬರ್ತಿರತ ದ ಹ ಬಂಧದ ಗಟ ಸ ಪಂತ ರಾತರಿ
ಹ್ಮ್ ಹ್ಮ್
ಅದೇ ಎಲ್ಲ ದೇವ್ರ ಬಲ್ ಹ ಕ ಕಷಿ ಎಲ್ಲ ಕಿಸಿದ್ರ ದೆವ ಎಂಬರುಿ
ಹ ಅಲ್ಲೇ ಮಾಯಲಿ ಮಾವನ ಮೇಲೆ ಯಾರ ಯಾರ ಉಡ್ಕತ ಮಾಯ ಹ್ಮ
ಈಗ ಅದೇ ಹೆಂಗ ನಮ್ಮ ಮಾಡ್ವಿ ನಮ್ಮೋನ ನಮ ದಡವ ಇಬ್ಬರು ಹೇಳ ಕೆಾರ ಏನ್ಮ್ಮಮ ದೊಡ್ಡತನ ಒಂದ್ ಮಾತ್ ಇರಾನ ಕೆಲವ ಆಯ್ತ ಕೇಳಾರ್ರು ಬರಲ್ಲ ಅಂತನ ಅಂದ್ ಬಿಿಡ್ತ ಅವ್ರ ಮಾತ್ ಅಂದ್ರಗೋತಾರೆ ಹಡಲ್ಲ ಬಿಡಾಲ್ಲ
ಹೇಳಾರದಕ್ ಹಿಂಗ ಈಗ ನಾನ್ ನಮಗ್ಗೆ ಹೇಳ್ರಿ ಅಂತ ನಮ್ಮ ನಮ್ಮ ಅವನರು ಹಳ್ತಾರೆ ಕೇಟ್ಟಾರ ಹತಾರೆ ನಮ್ಮ ಅಣ್ಣನ ಏನೆಲ್ಲ ನೀವೇ ಹಾಕಾಯತ್ರಿ ಹಳ್ತಾರ
ಹಾ ಹಾ ಹ ಕೇಳೋದು ನಿಂಗೆ ಹಲೋ ಇವಳ ಬರಾವ